ಹಲೋ ರೀ ಏನ್ ಮಾಡಗತ್ತೀರಿ
ಏನಿಲ್ಲ ನೋಡ್ರಿ ಸುಮ್ ಕುಂತಿದ್ದ ನೀವು
ನಾನ್ ಏನ ಇಲ್ ನೋಡ್ರಿ ಸುಮ್ಮಕ್ಕೂ ಅಡ್ಡಗನ್ರಿ ಸುಸ್ತ ಆಗ್ಯದ ಅಂತೇಳಿ ಮಲ್ಕೊಂಡ್ ಬಿಿಟ್ಟೇನ್ರಿ
ಯಾಕ್ರೀ ಆರಾಮ್ ಇಲ್ಲರಿ
ಏ ಇಲ್ಲ ಆರಾಮೇನ್ ಇಲ್ರರಿ ಈ ಟೈಮ್ನಿಗೆ ಸ್ವಲ್ಪ ಏನಂತಾರ ಮಲ್ಕೊಂಡ್ರಪ ಅಂದ್ರೆ ಸ್ವಲ್ ಬೆನ್ನಿಗ್ ರಿಲ್ಯಾಕ್ಸ್ ಕೊಟ್ಟಂಗ ಆಗತ್ರಿ
ಹೂ ಹೂ
ಕೆಲ್ಸ ಮಾಡಿ ಮಾಡಿ ಮಾಡಿ ಮಾಡಿ ಬ್ಯಾರಸ ಬಂದದಲ್ರಿ
ಹಾ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ಬೇಕು
ಹಾ ಮತ್ರಿ
ಮತ್ತ ಏನಲ್ಲ ನೋಡ್ರಿ ಊಟ
ಊಟ ಮಾಡ್ಬೇಕ್ರಿ ನಿಮ್ದ್ಯ್ತ್ರಿ ಊಟ ಹಾ ರೀ
ಏನ್ ತಿಂದಿರಿ ಮಧ್ಯಾಹ್ನ
ನಾನ್ ರಿ ಇವತ್ ಚಪಾತಿ ಮಟನು ಅನ್ನ ಚಟ್ನಿ ನಿಶ್ಚತ್ ರಿ
ಎದ್ರ ಚಟ್ನಿ ಮಾಡಿರಿ
ತೊಂಡಿ ಕಾಯಿ ಸೊಪ್ಪುರಿ ಚಟ್ನಿ ರೀ
ಮಟನ್ ಮಾಡಿ ತೊಂಡಿ
ಇಲ್ಲ ರೀ ಫಸ್ಟ್ ಈಗದು ಚಟ್ನಿ ಮಾಡಿ ಇಟ್ಟಿದ್ದಾರೆ ಬಿಸಿ ಬಿಸಿ ಅನ್ನ ಜೊತೆ ತಿಂದಂದ್ರ ಆಯ್ತು ಚಪಾತಿ ಜೊತೆ ಅಂತ ತಿ ಳ್ಕೊಂಡಾರೆ ಅವರು ಸಡನ್ ಆಗಿ ತಗೊಬಂದ್ಬಿಟ್ಟು ಇಟ್ಟರಿ ಇನ್ನೇನ್ ಇನ್ನ ಒಂದ್ ತಾಸಸ್ನಾಗ ಮಧ್ಯಾಹ್ನ ಊಟ ಅಂತೇಳಿ ತಗೊಂಬಂದ್ ಬಿಟ್ಟಾರ್ರಿ
ಹ್ಮ್ ಹ್ಮ್ ಹ್ಮ್
ಸುಮ್ಮಲಿನ ತಿರುಗಿ ಅಂತೇಳಿ ಮತ್ತ ಮಾಡಬಿಟ್ಟಾರೆ ಅವ್ರು ಅದೇ ಬೇಕಂತಂದ್ರು ಹೋಲ್ ಬಿಡ ಅಂತ ಮಾಡಿ ಖಾಲಿ ಮಾಡಿ ಇಟ್ಬಿಡ್ಟ್ಟಾರೆ ಸುಮ ರಾತ್ರಿ ಹಾಕಿ ತಿಳರಿ ಒಂದತ್ತು ಈ ಚಟ್ನಿ ರಾತ್ರಿ ತಿನ್ಬೇಕಕ್ ನೋಡ್ರ
ಇಲ್ಲ ಅಂದ್ರೆ ಹಂಗೆ ಎಣ್ಣೆಾ ತಾಳ್ಸ ಗಸಿಂದ ಇಟ್ಟಿಲ್ಲ
ಅಯ್ಯೋ ಹಂಗೆಲ್ಲಾ ಇಡ್ಬಾರದ್ರಿ ಅದು ತಂದ ತಕ್ಷಣ ಮಾಡಿಕೊಡ್ಬೇಕ್ರಿ ಅವಿಗೆ
ಹೂ ಹಂಗ ಡಿಮ್ಯಾಂಡ್
ಹೂ ಮತ್ತತ್ ಅವರು ತರ್ತಾರಲ್ಲ
ಹೂ ಹೂ ಹೌದೌದು
ಹಾ ಮಾಡಿಕೊಡ್ಬೇಕ್ರೀ ಇಲ್ಲಪ್ಪಾ ಅಂತಂದ್ರೆ ಆಯ್ತು ಮನ್ಯಾಗ ನಾನು ನೀನು ಮಾತ ಇಲ್ಲ
ಹ್ಮ್
ಸ್ವಚ್ ಬೇಕಂದ್ರೆ ಬೇಕಷ್ಟೇ ಆದ್ರೆ ಯಾವಾಗ ಚಲೋ ಇರ್ತಾರ ಗೊತ್ತಿಲ್ಲ ಒಟ್ ಏನಾದಾರರು ತಿನ್ಬೇಕಂತ ಹೇಳ ಇದದ್ದೆ ಹಠ ಮಾಡ್ತಾರ ಅಷ್ಟೇ
ಹೌದೌದೌದು
ನೀವು ಮಾಡಿರಿ
ಹ್ಮ್ ಮಟನ್ ಮತ್ತ ಇವತ್ತು ಏನಾಯ್ತಲ್ಲ ಇವತ್ತ ಫಾನದದ ಹ್ಮ್ ಮಟನ್ನು ರೊಟ್ಟಿ ಅನ್ನ
ಹಾ ರೀ
ನಾವು ಉಂಡಿವ್ರಿ ಜಷ್ಟ ಈಗ ಹೂಂಡ ಕುಂತಿದ್ದವು ನೀವ್ ಹಚ್ಚಿದೇ ನೋಡ್ರಿ
ಮತ್ತ್ ನೀವ್ ಇವಾಗ ಮಾಡಿದ್ಮ್ಯಲ್ ಮತ್ ರಾತ್ರಿ ಮಾಡ್ಬೇಕ ಏನ್ ಮಾತಾಡವಿ
ಇಲ್ಲ ರೀ ಅಷ್ಟೆ ಮಾಡ್ಕೊಂತೀವಿ
ಅಂದ್ರೆ ಅನ್ನ ಜಾಸ್ತಿ ಮಾಡಿರ್ತೀರಾ
ಇಲ್ಲ ರೈಸ್ ಬಿಸಿನ ಮಾಡ್ಕೊಂತೀವಿ ಪಲ್ಯ ಸಾಂಬಾರ ಅದೆಲ್ಲಾ ಮಧ್ಯಾಹ್ನ ಮಾಡಿದಿತ್ತ ಅಂದ್ರೆ ಸರಿ ಇರ್ಲಿಲ್ಲ ಸ್ವಲ್ಪ ಕಡಿಮೆ ಇತ್ತ ಅಂದ್ರೆ ಮತ್ತತ್ ಅದನ್ನು ಮಾಡ್ಬಕು
ಹ್ಮ್ ಅಪ್ಪ ರೊಟ್ಟಿ ಮಾತ್ರ ಮಾಡ್ಬೇಕೇರಿ ಕಂಪಲ್
ರೊಟ್ಟಿ ಬೆಳಗ್ ಒಂದೇ ಸಲ ಮಾಡ್ತನಿ ಬೆಳಿಗ್ಗೆ ಅಕಸ್ಮಾತ್ ಬೆಳಿಗೆ ಮಾಡಕ್ ಆಗಲ್ಲ ಅಂದ್ರ
ಹಾ ರೀ ಈ ಮತ್ತ ರೊಟ್ಟಿ ಖಾಲಿಯದು ಅಂತಂದ್ರೆ
ನ ರೊಟ್ಟಿ ಖಾಲಿ ಜಘೀ ಮಾಡಿಬಿಡ್ತವಿ ನೀ ಒಂದಿಸಲ್ಲ ಒಂದ ಮೂವತ್ ರೊಟ್ಟಿ ಹ್ಮ್ ಎರಡು ಟೈಮ್ಗೆ ಆಗತ್ತಾರ ಬೆಳಿಗ್ಗೆ ಅಂತೂ ನಾಷ್ಟ ಮಾಡ್ಕೊಂತೀಿವ ಮಧ್ಯಾಹ್ನ ಸಂಜಿಕೆ ಆಗೋತ್ತತ್ರ ರೊಟ್ಟಿ ಮಾಡ್ಬಿಡ್ತವಿ ಆಯ್ತು ಇಲ್ಲಾಂದ್ರೆ ಕಡಿಮೆ ಬಿದ್ರೆ ಕಟ್ಟಿ ರಟ್ಟಿರ್ತ
ಹ ಹಿಂಗೇ ನ್ರಿೀ
ತೆಗ್ದಿಟ್ಟಿರ್ತೀನಿ ಕಡಿಮೆ ಬಿದ್ದ ಆದ್ರೆ ಊಟ ಮಾಡ್ತೀವಿ
ನಿಜ ನೋಡ್ರಿ ಅದೇ ಚಲೋ ನೋಡ್ರಿ ಒಂದ್ ಹತ್ತಿಿಗೆ
ಹ್ಮ್ ಕಟ್ ಕಟ್ಟಿ ರೊಟ್ಟಿ ಚೆನ್ನಾಗಿರ್ತವ್ರಿ
ಹ್ಮ್್ಮ ಕಟಿ ರೊಟ್ಟಿ ಇರ್ತಾವವಲ್ರರಿ ಮತ್ತ ಇನ್ನೊಂದ್ಸರಿ ಇನ್ನೊಂದ್ಸರಿ ಫ್ರೈ ಮಾಡ್ಬೇಕೇ್ರಿ ಇನ್ನೊಂದ್ಸರಿ ಸುಡ್ಬೇಕ್ರಿ ಅದು ಮಸ್ತ್ ಇಷ್ಟ್ ಟೇಸ್ಟ್ ಬರ್ತೈತ್ರಿ
ಹಾ ರೋಸ್ಟ್ ಆಗ್ತದ ಅಲ್ರಿ ಚಲೋ ಆಗ್ತದ ಹ್ಮ್
ಂತ ಮಾಡ್ಕೊಂತಂದು ಚ ಿನ ಹಂಗ ಮನೆ ಗುಳಿತಂತಂದ್ರೆ ಮತ್ತ ಹಗೆ ಮಾಡ್ ಕೊತೀನ್ೀ
ಹೌದು
ಚಂದ ಅದ ಚಟ್ನಿ ಜೊತೆ ಮಸ್ತ್ ಇರ್ತೈತ್ರಿ ಇನ್ನ ತಿನ್ಬೇಕಂತ ಅನಸ್ತದ್ರೆ
ರ್ತದಲ್ಲ ಫಸ್ಟ್ ಕ್ಲಾಸ್ರ್ಳ ಹೆಪ್ಪಳ ಹಾಗಿರುತ
ಬ್ಯಾಳಿ ಸಾರ ಇರ್ಬೇಕ್ರಿ
ಹ್ಮ್
ಬಾಳೆ ಸಾರಿ ಇತ್ತ ಅಂದ್ರ ನಾ ಏನ್ ಹೇಳ್ರಿ ಉಳ್ಳಾಗಡ್ಡಿ ಇರ್ಬೇಕದ್ರ ಜತಿ ಮತ್ ಬಾಜ್ ಉಪ್ಪಿನಕಾಯಿ ಇರ್ಬೇಕ್ರಿ ಹಬ್ಬ ತಿನಂಗ ಆಗೇತ್ರಿ ತೊಗರಿ ಬಾಳೆ ಾಲಿಯಾಗ ಸಾಯಂಕಾಲ ನಾಳೆ ತರಸ್ನ
ಹ್ಮ ನಾಳೆ ತಂದು ರೊಟ್ಟಿ ರೋಷ್ ಮಾಡ್ಕೊಂಡು ಬ್ಯಾಳಿ ಮಾಡ್ಕೊಂಡು ತಿನ್ನ
ನಿಜೆ ರೀ ನನ್ಗ ನೆನೆಸ್ಕೊಂಡ್ರೆ ಹಿಂಗಗೆ ಬಾಯಿಗೆ ನೀರ್ ಬಂದ್ಬಿಡ್ತಾವ್ರಿ
ಹಾ ಹಾ
ಮಾವನ್ ಕಾಯಿ ಹ ಮತ್ತ ಬೇಳೆ ಸಾರು ಕಟ್ಟಿ ಕಟ್ಟಿ ರೊಟ್ಟಿ ಹಚ್ಕೊಂಡ್ ತಿಂದ್ರ ನ ಏನ್ ಎಷ್ಟ್ ಟೇಸ್ಟ್ ಇರುತ್ತ
ಹ್ಮ ಅದರ ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಶೇಂಗ ಸ್ವಲ್ಪ ಉಪ್ಪಿನಕಾಯಿ
ಹ್ಮ್
ಇರ್ಬೇಕ್ರಿ ಬಾಳಂದ್ರ ಬಾಳ್ ಟೇಸ್ಟ್
ಅಂದ್ರೆ ನೀವು ನಿಮ್ ಊಟದ್ಕಿನ ನಮ್ಮ್ ಊಟನೇ ಇಷ್ಟ ಪಡ್ತೀರಂದಂಗ ಆಯ್ತು
ಹಾ ಮತ್ತೆ ಮತ್ರಿ ಮತ್ತೇನ್ ಮಾಡಗತ್ತೇರಿ
ಮತ್ತ ಏನಲ್ ನೋಡ್ರಿ ಸುಮ ಒಳ್ಳೆ ಆಡಕತ್ತೇನ್
ಹ್ಮ್ ಹ್ಮ್ ಮತ್ತ ಈ ಈ ಟೈಮ್ ಸುಮ್ ಮತ್ ಅದೇರ್ ಇಷ್ಟ್ರ ಇಲ್ಲಪ್ಪಾ ಅಂದ್ರ ಮತ್ ಎದ್ರ ಮತ್ ಕೆಲ್ಸತ್ತ
ಹ್ಮ್ ಹ್ಮ
ನಿಜ ರೀ ನಾನು ಮಲ್ಕೊಂಡ್ ಬಿಡ್ತೀನ್ ರೀ ನಾಲ್ಕು ನಾಲ್ಕೂವರೆತಾನ ಲಾಸ್ಟ್ ನಾಲ್ಕ ರೀ ಲಾಸ್ಟ್ ನಾಲ್ಕ್ ಗಂಟೆ ಇತ್ತನರರಿ ಮತ್ ನಾಲ್ಕ್ ಗಂಟೆ ಆಐತ್ ಮರಿ ಮತ್ ಅದೇ ಕಸ ಬಂಡ್ಲಿ ಬಟ್ಟಿ ಒಗಲೀಲ್ಲರಿ ಇವತ್ತು ನಡೀತಿದ್ರಿ
ಹ್ಮ್ ಐದ್ ಗಂಟೆ ತನ ನಡೀತು ಆಮ್ಯಾಗ ಬೈತಾರ ಮತ್
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ ರೀ ಆರಾಮಲ್ರಿ
ಆರಾಮ್ ನೋಡ್ರಿ ನೀವು ಹೇಳ್ರಿ ಏನ
ಇಲ್ಲಿ ನಮ್ಮ ಮನ ಹತ್ರ ನಮ್ಮ ಮನಿ ಬಾಜು ಗೋದಾಮ್ಗಳಗಳು ಆಗ್ಯಾವ್ರಿ ಅಂದ್ರೆ ಬಿಲ್ಡಿಂಗ್ ಕಟ್ಟ್ಯವ್ರೀ ಇನ್ಮ್ದು ಮಂದಗಡ ಸ ಹ್ಗಡೆ ಮನಗಳು ಮುಂದ್ಗಡೆ ಶಟರ್ ಕ್ಲೋಸ್ ಮಾಡ್ತಾರೆ ಅ್ರ ಸ್ಟಾಕ್ ಐಟಮ್ಸ್ ಲ್ಲ ತಂಡ್ ಕಿರಾಣಿ ಮಾಲ ಅವೆಲ್ಲಾ ಶೇಡ್ಜಿ ದವ್ರು ತಂದು ಇಡ್ತಾರೀ
ಹ್ಮ ಹಾ
ಅದುನ ಅವ್ರಗ ಏನೋ ಅಂಗಡಿಯಏನೋ ಬಿಡಸ ಅವ್ರೇನೋ ಬೇಡ ಅಂತ ಅನ್ಸತೆನ್ತ್ರಿ ಮತ್ತೆಲ್ಲ ಬೇ ಈಗಡೆ ಶಿಫ್ಟ್ ಆಗ್ಲತ್ತ ರೀ
ಹ್ಮ್ ಹ್ಮ್
ಅದ್ರ ಸಂಬಂದ ಅಕ್ಕಿ ಸಾಬೂನು ಸಾಬೂನ್ ಪುಡಿ ಅಂತಂತ ಎಲ್ಲಾ ಅರ್ಧಕ್ ಅರ್ಧ ಸಾಮನ್ಯಲ್ಲ ಮಂದಿ ಫ್ರೀಯಗಂಚಾರ
ಹೌದು
ಹ್ಮ್ ಅದ್ಕ ನಮ್ಮ್ ಅತ್ತೆಯವರಿಗೂನು ಕೊಟಾರ್ರಿ ನಮ್ ಅತ್ತಿಯ್ರ ಕೊಟಾರಿ ನಮ್ಮ್ ಅತ್ತಿಯಿಂದ ನಮಗ್ ಕೊಟ್ಟಾರ್ರಿ
ಹ್ಮ್ ಹ್ಮ್ ಹ್ಮ್ ಚಲೋ ಆಯ್ತಲ್ಲ ಹಂಗಾರ
ನಮ್ ಅತ್ತೆ ನಮಗ್ ತಂದ್ ಕೊಟ್ಟ
ಹ್ಮ್ ಹ್ಮ್
ಪರಿಚೆ ಇಲ್ಲ ಮತ್ತತ್ ಆಜು ಬಾಜು ಮತ್ ಮೊದ್ಲು ಅವ್ರ ಅವ್ರಲ್ಲ ಇರೋ್ ನಾವೇನ್ ಮನೆ ಮನೆ ಬಂದ್ ಮದಿ ಮಾಡ್ಕೊಂಡ್
ಹೌದೌದು.
ಅದಕ ಒಂದ್ ಇಪ್ಪತ್ ಸಾಬೂನ್ ಕಟ್ ಕಳ್ಸಾರಿ ಬಟ್ ಅದ ಎಕ್ಸ್ಪೈರ್ ಆಗೇತ್ರಿ ಸಾಬೂನು.
ಹೌದು ಬಟ್ಟಿ ಹಚ್ಚದಾದ್ರೆ ನಡಿತೇತಿ
ಒಟ್ಟಿಗ್ ಹಚ್ಚೋದು ಬಾಂಡೆ ತೊಳೆ ಎರಡು ಮಿಕ್ಸ್ ವಿ ಐ ಪಿ ಅಂತ ನೋಡ್ರಿ
ಹ ಎಕ್ಸ್ಪೈರ್ ಆದದಕ ಕೊಟ್ರ ಅವರು ಯಾಕಂದ್ರೆ ಈಗ ಅದ ಒಯದ್ ಮತ್ ಅಂಗಡಗ್ ಮರ ಕೊತ್ರು ಯಾರ ಆರ ನಾ ನೋಡಿದ್ರೆ ಪ್ರಾಬ್ಲಮ್ ಆಗ್ತಾವ
ಹಾ ಬಟ್ ಆದ್ರೆ ಸಾಬೂನ್ ಪುಡಿ ಚಲೋ ಐತೆನ್ರರಿ ಸಾಬೂನ್ ಪುಡಿ ಒಂದೊಂದು ಚೀಲ ತಗೊಂಡ್ ಹೋಗ್ಯಾರತ್ರಿ ಸಾಬೂನ್ ಪುಡಿ ನಮಗೂ ಸ್ವಲ್ಪ ಕೊಡ್ಬೇಕ ಇಲ್ರರಿ
ಹಂಗ ಹೆಂಗ ಕೊಡ್ತಾರೀ ಕೂನ ಇದ್ರರು ಕೊಡ್ತಾರ
ನಮ ಹೆಣ್ಮಕ್ಳ ಚಟನಾ ಅಂಗ್ ನೋಡ್ರಿ.
ಹ್ಮ್ಮ್ ಏನಾರ ಎಲ್ಲಾರ ಇತ್ತಂದ್ರ ನನ್ಗನ್ ಬೇಕ ಅನ್ಸ್ತದ.
ನನಗು ಸ್ವಲ್ಪ ಕೊಡ ಅಂತ ಅನಿಸ್ತದ ನಿಜ ನಿಜ ನೋಡ್ರಿ. ಅದು ಪ್ರತಿಯೊಂದ ಹೆಣ್ಣಿಗನು ಅಂಗೆ ಇರುತ ರಿ.
ಹ್ಮ್ಮ್.
ಮತ್ತೆ. ತನ್ನನ. ಅದು ಸಾಬೂನ್ ಒಟ್ಟ ಹತ್ತ ವಲತ ಬಟ್ಟಿಗು ಹತ್ತ ವಲ್ತು ಬಾಂಡೆಗು ಹತ್ತ ವಲ್ತು ರಿ ಅದ. ಬಾಂಡೆ ತೊಳೆ ಮುಂದ ಚಂದ್ ಕುಟ್ಟತನ್ರಿ ಕುಟ್ಟು ಕುಟ್ಟ ಕುಟ್ಟಿದ್ರ ಸಡನ್ ಪೌಡರ್ ಆಗಿ ಬಿಡ್ತೈತ್ರಿ. ಅವಾಗ ಬಾಂಡೆ ತೊಳಿತೀನ್ ಎಷ್ಟು ಸ್ವಚ ಆಗ್ತವ್ರೀ ಬಾಂಡೆ.
ಆದದ್ರೆ ಹೆಸರೇನು ಸಾಬೂನು ವಿ ಐ ಪಿ.
ವಿ ಐ ಪಿ ಅಂತ ರಿ ನಾನು ನೋಡಿಲ್ಲ ಎಷ್ಟ್ ದಿನ ಆಯ್ತು.
ಅವು ಹೆಂಗ್ ಗೊತ್ತ ಅ ಎಂತ ಸಬನ್ ಗೊತ್ತಾನ ಅವು ಅಂಗ್ಡಾಗಲ್ಲ ಮರಂಗಿಲ್ಲ. ಹಿಂಗ ಗಾಡಿ ಮೇಲ. ತೊಗೊಂಡ್ ಬರ್ತಿದರ ಅವರು ನಾನ್ ನೋಡಿ ವಿ ಐ ಪಿ ಶಾಂಪು ಇದು ಪೌಡ್ರು ಪೌಡ್ರ ಅಂತಿ ನೋಡು. ಸಾಬನ್ ಪೌಡ್ರು ಮತ್ತ ಸೋಪು. ಹಿಂಗ್ ಬರ್ತ ಈ ಗಾಡಿ ಮೇಲೆ ತಗೊ ಬರ್ತಾರೀ ಒಬ್ರು. ಅಂತಗಲ್ರರಿ ಟೂ ವೀಲರ್ ಮೇಲೆ ತಗೊಂಡ್ ಬರ್ತಿದ್ದಾವ ಒಬ್ಬವ. ಇಲ್ಲಿ ಬಡ ಬಡ ಬರ್ರಿ ಬಡ ಬಡ ಬರ್ರಿ ಅಂತ ಹೇಳದಕ್ಕೊಂದು ಮೈಕ್ ಇಂದು ಒಂದು ಇದು.
ಬರರಿ ಬರರಿ ಬನರಿ ಬರರಿ ಸಸ್ತಾ ಮಾಲ್ ಸಸ್ತಾ ಮಾಲ್. ಸಸ್ತಾ ಮಾಲ್ ನೂರು ರೂಪಾಯಿಗ್ ಒಂದ್ ಡಜನ್ ಏನ್ ಅಂತಾರಲ್ಲ. ಹ್ಮ್ಮ್ ಹ್ಮ್ಮ್ ಹೌದ್ ಹೊತದಂಗ ನಿಮ್ ಮನೆ ಬೆಲ್ಲವಂದ ಸಿಗಂಗಿಲ್ಲ. ಮುಂದಕ್ಕೆ ಹೋದ್ರೆ ಮತ್ತೆ ನಿಮಗ ಇ ಸಿಗಂಗಿಲ್ಲ. ಬರಿ ಬರಿ ಪಟಪಟ ತಗೋರಿ.
ನಮ್ಮ ಮಮ್ಮಿ ಅವನಾ ತಗೋತಿದಿಲ್ ಜಗ್ಗಿ ಸಸ್ತ ಇರ್ತಾವಂತ ಹೇಳಿ.
ಚಲೋ ಬಿಡ್ರಿ ಬಾಂಡೆ ಸ್ವಚ್ಛ ಆಗ್ತಾವ್ರಿ ಹ್ಮ.
ನಿಮ್ ಮನೆ ಬಾಗಿಲಿಗೆ ಬಂದ ಬರಿ ಗಾಡಿ ಹೋಗಿಂದ ಹಾಳಾಳ್ ಮಾಡ್ಕೊಬ್ಯಾಡ್ ನೋಡ್ರಿ.
ಹಾ ಹೌದ್ ನೋಡ್ರಿ ಗಾಡಿ ಹೋಗಿಂದ ಹಾಳಾಳೆ ಮಾಡ್. ಕಬಾಳ ನೋಡ್ರಿ ಬರಿ ಬರರಿ ಬರರಿ ಬರ್ರಿ.
ಬರ್ರಿ ಬಡ ಬಡ ಬರ್ರಿ ಅಂತಿರತಾನ ಅವ. ಅದ ಒಂದ್ ರೆಕಾರ್ಡ್ ಮಾಡ್ಕೊಂಡ ಅದ್ರಾಗ ಕೂಡಸಾಕೊಂಡು ಬಂದಿರ್ತಾರ ಅವರು. ಒದರ್ಸದ ಒದರ್ಸದ ಅದಕೊಂದ್ ಐಪೋಲ್ ಫಿಕ್ಸ್ ಮಾಡಿರ್ತಾನ.
ನಿಜ ರಿ.
ಅವನೇ ನೋಡವು ಸಾಬೂನ ಅಂದ್ರ ಈಗ ಗೊತ್ತು ನನಗೆ.
ಮತ್ತೇರಿ ಏನ್ರೀ ಇವತ್ ನೋಡಿದ್ರೆ ಎಷ್ಟು. ಇಷ್ಟು ಬಿಸಿಸಿಲು ಐತ್ರಿ ನಿನ್ನೆ ನೋಡಿದ್ರ ಮಳೆ ಅಂದ್ರ ಮಳೆ ಇಗ ಅಂದ್ರೆ ಪೂರ ಬಿಸಲು.
ಹ್ಮ್ಮ್ ಬಿಸಿಲ್ ಒಡಕತ್ತದ ನೋಡ್ರಿ.
ನಿಜ ರೀ ಎಷ್ಟು ಬಿಸಲು ಬಂದ ಐತ್ರಿ.
ಹ ಬಾಳ್ ಬಿಸಲ ಕಾವ ಅಂದ್ರೆ ಕಾವೋಡ ಕತ್ತ ನೋ
ನಿಜ ರೀ ನಾನ್ ಹಾ ನಿಜ ನೋಡ್ರಿ ಬಾಳ ಬಿಸ್ಲ ಐತ್ರಿ ಇವತ್ತು
ಕುದಿ ಬಾಳದ್ ನೋಡ್ರಿ ಕರೆಂಟ್ ಹೋಗ್ಯದ
ಇಲ್ಲ ನಮ ಊರಲ್ಲಿ ಕರೆಂಟ್ ಐತ್ರಿ
ಇಲ್ಲಿ ಹೋಗದ್ ನೋಡ್ರಿ ಕರೆಂಟ್. ತಗ್ದಾನಿಗ ಒಂದ್ ಒಂದ್ ಅರ್ಧ ತಾಸ ಆಯ್ತ ನೋಡ್ರಿ ಇನ್ನ ಬಂದಿಲ್ ನೋಡ್ರಿ. .
ಹೌದಲ್ರಿ ಹ್ಮ್ ಹ್ಮ್. ಬರತ್ರಿ ಬರತ್ರಿ ನೋಡ್ರಿ ಎಷ್ಟು ಬಿಸಿಲ ಐತಿ ಮನೆ ಒಳಗ ಸಮೇತನು ಕಣ್ಣು ಕುಕ್ಕಾಗತ. ನೋಡ್ರಿ ಅಷ್ಟ .
ಇಲ್ಲಿ ಜಲ್ದಿ ಇವಾಗ ಕರೆಂಟ್ ತಗದ್ಂದ್ರ. ಅಲ್ಲಿ ಕೊಡಲ ಈಗ ನೋಡ್ರಿ ಒಂದ್ ತಾಸರ ಏನರ ಒಂದ್ ಯವನ ಮಾಡ್ಕೊಂಡ್ ತೆಗಿತೇನೆ ಈಗಾರ ಮಳೆ ಇಲ್ಲ ಗಾಳಿ ಇಲ್ಲ. ಕೊಡ್ಬೇಕಿಲ್ ರಾತ್ರಿ ಎಲ್ಲ ತೆಗ್ದಾನ.
ಹಂಗ ಮಾಡ್ತಾರ್ರಿ ನಿಂದ ರಿ ಅಮ್ಮ ನಮ್ಮ ಮಮ್ಮಿ ಫೋನ್ ಹೆಚ್ಚಕತಾರಿ ಇರಿ ಸ್ವಲ್ಪ.
ಹಾ ಹಾ ಮಾತಾಡಿ ಮಾತ್ ಹಚ್ಚರಿ ಹಾ
ಹಾರ